ಹಲೋ ನಾ ಒಂದು ಫೋನ್ ನೋಡಿದ ಅಣ್ಣಾ
ಹಾ
ಈಕಿ ನನ್ ಫ್ರೆಂಡ್ ಆಯಕಿ ಅಂಕಿತಾ ಅನ್ನಕಿ ತಗೊಂಡ ಒಂದು ವ್ಯೂ ಅದ ಅದ ಅದ್ ಮಸ್ತ್ ಅದ ನೋಡಕ
ಹ್ಮ್
ನೈನ್ ಟೀನ್ ತೌಸಂಡ್ ಅಂತ
ಹಾ
ಕ ಕ ಮ ಬದಿಯ ಬಂದು ಲಾವ ಹುಡುಗ ಹ ಇಸ್ಕ ಕೊಟ್ಟನಪ್ಪಾ ಇಸ್ಕ ಕೊಟ್ಟನ್ ನಾನು ನಾಇಂಟೀನ್ ಥೌಸಂಡ್ ದೂ ಅಕ ಅಂತ ನೀನು ಫೋನ್ ತಗೋಂತ ತಂದೆಲ್ಲ ಇದು ಚಲೋ ಆಯ್ ನೋಡಿ ಎಂತದೈ ತಗೋತಿ ನನ್ ದ ಎಸಿ
ಹ
ಹೆಂಗ ತಗೊಲ್ ಹೇಳನಾ
ಹೆಂಗ್ ತಗಂದಿ
ಹೆಂಗ ತಗೋಬೇಕ ನ ಈಗ ನ ಇಊ್ರಿಗೆ ಹೋಗಬೇಕ ಅಂದ್ರೆಂಗ ಫೋನ್ ಬೇಕಿ ಎಲ್ಲರ ಕೇತ್ರಿ ಈಗ ನಾಲ್ಕೈಸ ಕೇಳಾರನ್ ಫೋನ್ ಎಲ್ಲ ಇಂತ ಇದಕ್ ತಗೊಂಡ್ ಯೂಸ್ ಮಾಡತ್ವಿ ಅಂತ ಕೇಳಸಿ ನೋ ಫೋನ್ ಎಷ್ಟ್ ಬಾರಿ ಇತ್ತಂದ್ರಣ ಕೇಳಂಂಗಗೆ ಇದಿಲ್ಲ
ಅಂದ್ರೆ ಹೇಳ್ಬಿಡಪ್ಪಾ ಕೇಳಲ್ಲ
ಅದ್ರ ನ ಅದು ಫೋನ್ ಇಲ್ಲಾನ ಅದು ಕ್ಯಾಮ್ರಾ ನೋಡಿ ಏನ್ ನೋಡಿ ಇಷ್ಟಪಟ್ಟಿದ್ದ ಿಲ್ಲ ಅದು ಕಲರ್ ನೋಡಿ ಇಷ್ಟ ಪಟ್ಟಿದೆ ನಂಗೆ ಅಷ್ಟು ಇಷ್ಟ ಆಯತದೆ ಕಲರ್ ಹಿಂಗ ಒಂದ ತರಾ ಹಿಂಗ್ ಸ್ಟ್ಯಾಂಡರ್ಡ್ ಟೈಪ್ ಇತ್ತು ಫೋನ್ ಮಸ್ತ್ ಇತ್ತ ಅಣ್ಣ ಫೋನ್ ಏನರ ಒಂದ್ ಇಪ್ಪತ್ ಸಾವಿರ ರಪಿ ಕನ ಬಂದೈತ್ ನೋಡೋದಕ್
ಈಗ ನಿಮ ಮುಂದ ಇದು ಆದಂಗ್ರ ಹಂಗಂತಿ
ಏನು
ಮಮ ಇದು ಮುಖ್ಯಮಂತ್ರಿ ಆದಂದ್ರ
ನಾ ಇದಗೆ ಏನೂ ಇಲ್ಲೋ
ಇಲ್ಲ ಸಪೋಸ್ ಆದಿಪ್ಪ ಮುಖ್ಯಮಂತ್ರಿ ಅಂದ್ರ ಮುಂದ್ ಹೆಂಗ ಹೆಂಗ್ ಮಾಡ್ತಿವಿ
ನಾ
ಹ್ಮ್ ಈ ನಿಮ್ ಹಾಸ್ಟೆಲ್ ನಿಮ್ ಹಾಸ್ಟೆಲ್ ಹೆಂಗ ಡೆವಲಪ್ ಮಾಡ್ತೀನಿ ಮಸ್ಟ್ಲ
ನಮ್ ಹಾಸ್ಟೆಲ್ ನಮ್ ಮುಖ್ಯಮಂತ್ರಿ ಯಾವ್ದಂದ್ರು ನಮ್ ಹಾಸ್ಟೆಲ್ ನ ಏನ್ ಡೆವಲಪ್ ಮಾಡ್ತೀನಿ
ಹ್ಮ್
ಏನ್ಮ್ಮ ಇಲ್ಲ ಏನಐತಿ ಡೆವಲಪ್ ಮಾಡಿ ಹಲೋ
ಈಗ ಅಲ್ಲಿ ಏನಲ್ಲ ಫೆಸಿಲಿಟಿ ಏನ್ ಇಲ್ ನೋಡುವ ಅವೆಲ್ಲಾ ಏನೇನ್ ತಂದ ಕೊಡ್ತಿವಿ ಅಲ್ಲಿ ಯಾವ ತರ ಫೆಸಿಲಿಟಿ ಇಲ್ಲ
ಇಲ್ಲಿ ಫಸ್ಟ್ ಅಂದ್ರಲ್ಲ ಇಲ್ಲಿ ಬ್ಯಾಸ್ಗಿ ಟೈಮ್ನಾಗ ಇಲ್ಲಾನ ಅಂದ್ರಲ್ಲಾ ಹಿಂಗ ಹೆಂಗ ಗೊತ್ತು ಇಲ್ಲಿ ನೀರಿಿಂದಲ್ಲಾ ಬರಿಲ್ಲಾ ಫಿಲ್ಟರ್ ನೀರ್ ಮಾಡಗಿಸ ಕೊಡ್ತಾರಪ್ಪಾ
ಹ್ಮ್
ನೀರ್ ಮಾಡಿ ಕೊಡ್ತ್ರ ಅವ ನೀರ್ ಇಲ್ಲ ಬರಿೀಫಲ್ ಮಾಡಿರ್ತವು ನೀರ್ ಎಲ್ಲ ಒಂರ ಗರಂ ಗರ್ ಒಂಂತರಂಗ ಬಂದಿರ್ತಾವ ಬಸ್ಕಿದ ಇಂತ ಗುಲ್ಬರ್ಗ ಒಳಗ್ ಬ್ ಲ್ಲ ಎದುರ್ತದಾ
ಕೂಟ್ರಿಲ್ಲ
ಹ್ಮ್ ಯಾವವಾಗಿಲ್ಲ ನಾ ಏನ್ ಮಾಡ್ತೀನಿ ಹೇಳಿ ಟೂ ಇನ್ ಒನ್ ಇದ್ದು ತಗೊಂಡ್ ಬರ್ತವಿ
ಇ ಕಡೆ ಬಿಸ್ಣೀರ ಈಕಡೆ ಥ್ಣೀರು ಹಡು ಇ
ಟೂ ಇನ್ ಒನ್ ಇರ್ಬೇಕು ಹ್ಮ್ ಫಸ್ಟ್ ಅದು ಎಲ್ಲಿ ಕಾಯಿ ನಮ್ಮ ಹಸ್ಳ ಪ್ರಾಬ್ಲಮ್ ಇರೋದೆ ಅದೇ ದೊಡ್ಡ ಪ್ರಾಬ್ಲ್ ಅ ನಮಗೆ ನೀರಿಂದು ನೀರ್ ಕುಡಿಯದು ಹಾ ಟೂ ಇನ್ ಒನ್ ಬೇಕಾದ ಬಿಸಿನೀರು ಬೇಕಾದ ಕೈದು
ಹ್ಮ್
ಇದು ಒಂದು
ಹ್ಮ್
ಹಗಿದ್ಮೆ ಎಲ್ಲಾ ಹಳ್ಳಿ ಇನ್ನೊಂದದಪ್ಪಾ ಹಲೋ
ಹ್ಮ್ ಏನು
ಆಮೇಲೆ ಎಲ್ಲಾ ಇಲ್ಲಲ್ಲಾ ಆಮೇಲೆ ನಮ್ದ ನಮ್ದು ಕಾಲೇಜ್ ನಮ್ ಹಾಸ್ಟೆಲ್ ಒಳಗ ಅಂದ್ರಲ್ಲ ಸಿಂಕಿಂದು ಒಂದು ಪ್ರಾಬ್ಲಮ್ ಅದ ಕೈ ತೊಕೊಳ್ಳಳೋದ ಒಂದು
ಸಿಂಕ
ಅದು ಒಂದು ಅದು ಒಂದು ಸಪ್ರೇಟ್ ಆಗಿಸಿ ಚೇಂಜ್ ಮಾಡ್ಬೇಕು
ಹ್ಮ
ಯಾಕಂದ್ರಲ್ಲಿ ಸಿಂಕ್ ಇವ್ರ ಸಿಂಕ್ ಅಂದ್ರೆ ಹೆಂಗ ಮಾಡ್ಕೊಂಡ್ ಬಿಟ್ರ ಗೊತ್ತು ಅಲ್ಲ ಸಿಂಕ್ ಯೂಸ್ ಮಾಡದಲ್ಲ ಅಂದ್ರೆ ಇವು ಫಿಲ್ಟರ್ ಮಾಡೋಲ್ಲಿ ನವು ನೀರ ಬೋಟಲ್ ತುಂಬಕತವಿ ಅಲ್ಲಿ ಕೈ ತಕ್ಕೊಂಡು ಬಿಡ್ತಾರಪ್ಪಾ ಅದು ಇಲ್ಲ ಫಸ್ಟ್ ಇಲ್ಲಿಂದ ಅದು ಚೇಂಜ್ ಮಾಡ್ಬೇಕು.
ಹ್ಮ
ಅದು ಆಗಿದ್ಯ ಅಲ್ಲ ಮುಖ್ಯಮಂತ್ರಿ ಆಯ ಅಂದ್ರ ಅದೊಂದ್ ಮಾಡಿಸ್ತನಿ ಅದೊಂದ ಮಾಡಿಸ್ತನಿ ಅದ್ ಬಿಟ್ರರು ಇಲ್ಲ ಕಾಲೇಜ್ ನ ಹಾಸ್ಟಲ್ ಳ ಎಲ್ಲ ಆಲ್ಮೋಸ್ಟ ಪೆಸಿಲಿಟಿ ಅದನಿ
ಹಾ
ಅದ ಇಲ್ಲ ಇದ ಇಲ್ಲ ಅಂತಿಲ್ಲ ಎಲ್ಲ ಅದ ಬೇಕಾದ್ರೆ ಈಗ ಇನ್ನೊಂದ ಎರಡ ದಿನಕ ಬಿಟ್ಟು ವೈ ಫೈ ನು ಕೋಡ್ಸೋತರ ಅದನುೂ ಐತಿ ಎಲ್ಲ ಅದ ಆಲ್ಮೋಸ್ಟ್ ಏನ್ ಇನ್ನೊಂದ ಮಾಡ್ತನ ನಮ ಮುಖ್ಯಮಂತ್ರಿ ಆದಂದ್ರ.
ಇನ್ನೊಂದು ಏನೂ
ಆ ಇನ್ನೊಂದಲ್ಲ ಬೇಕಾದ ಅಂದ್ರೆಲ್ಲ ಇನ್ನೊಂದಲ್ಲ ಹಿಂಗ ಅಂದ್ರ ಹೆಂಗಂದ್ರ ಹಾ ಹಿಂಗ ಹಾಸ್ಟೆಲ ದವರಿಗಿ ಎಲ್ಲ ಮಂತ್ಲಿ ಮಂತ್ಲಿ
ಮಂತ್ರಿ
ಹಲೋ
ಹಾ ಮಂತ್ರಿ ಏನ
ನಾ ಮುಖ್ಯಮಂತ್ರಿ ಆಗ ಅಂದ್ರಲ್ಲ ಯಾರಿಗೂ ಏನು ಕಮ್ಮಿ ಮಾಡ್ಕೊಡಲ್ಲ ಎಲ್ಲನು ಎಲ್ಲ ಇರ್ಬೇಕು ಅವ್ರಿಗೆ
ಒಂಥರ ಅದು ಒಂದು
ಇಷ್ಟೇ ಮಾಡ್ತಿ
ಏ ಇದು ಹಾಸ್ಟೆಲ್ದ ಅಂದ್ರೆ ಇಷ್ಟೇ ಅ ಅದಕ್ ಬಿಟ್ಟು ಏನಿಲ್ಲ ಹಾ ಏನೋ ಹಿಂಗ ಮುಖ್ಯಮಂತ್ರಿ ಆದಂದ್ರ. ಈ ನಮ್ ಕ ಹಾಸ್ಟೆಲ್ ಒಳಗ ಅಂದ್ರಲ್ಲ ಹಿಂಗ ಸ್ಟಡಿ ರೂಮ್ ಇಂತ ಏನು ಎಲ್ಲ ಒಟ್ಟೆ ಹು ಹಲೋ ಹಲೋ ನೀ ಏನ್ ಮಾಡ್ತಿ ಹೇಳು ನಿ ಅದಿ ಅಂದ್ರ
ಮತ್ತೆ
ಇನ್ನು ಇನ್ನೊಂದ್ ಮಾಡ್ತನಪ್ಪಾ ನಮ ಮುಖ್ಯಮಂತ್ರಿ ಆದಂದ್ರಲ್ಲ ನಮ್ಮ್ ಹ ಹೊಸ್ಟೆಲ್ಗಳ ಹೆಂಗ್ ವಟ್ಟೆ ಫ್ರೀ ಅನ್ನೋದಿಲ್ಲ. ಫ್ರೀ ಆಗಿರ್ಬೇಕು
ಟ್ರೈನ್ ಹುಡುಗರು ಗಿಡಗುರು ಎಲ್ಲಾ ಒಳ ಬರ್ಬೇಕು ಅಂತ ಫ್ರೀ ಫ್ರೀ
ಎಲ್ಲ ಹಂಗಿಲ ಅಂದ್ರೆ ಹಿಂಗ್ ಫ್ರೀ ಆಗಿರ್ಬೇಕು ಆಟ
ಹ್ಮ್
ಅಷ್ಟೇ ಲಿಮಿಟ್ ಮ್ಯಾಲೆ
ಹ್ಮ್
ಹಲೋ
ಹಾಸ್ಟೆಲ್ಗೆ ಫಸ್ಟ್ಗೆ ವಾಚ್ಮನ್ ಇರ್ಬೇಕು.
ಅವ್ರ ಅದಾರ ಎಲ್ಲ ವಾಚ್ ಮ್ಯಾನ್ ನಂಬಲಿ ಮೂರ್ ಮೂರ್ ವರ್ಡನ ಹಾರ ಅಣ್ಣಾ
ಹ್ಮ್ ಆ ಡೈಲಿ ಹೆಂಗ ಗೊತ್ತು ನಿಮ್ ಅಟೆಂಡೆನ್ಸ್ ಹೆಂಗ್ ಬಿಳಬೇಕ ಹೇಳಿ ಈ ಮೆಸ್ಸಿಗೆ ಓತಿರ್ಲ ಊಟ ಮಾಡ್ಲಕ್ಕ
ಹ್ಮ್
ಅವ ಅವಳ ಮೆಸ್ ಕಾಲಿಟ್ಟ ಕಾಲಿಟ್ಟಂತಕ್ಕು ಅಂದ್ರೆ ಒಬರು ಒಬ್ರು ಹೋಗದ ಇರ್ಬೇಕ ಅದು ಹೊಸ ಮಂದಿ ಒಮ್ಮಿಗೆ ಹೋಗಬಾರ್ದ ಈಗ ನೀ ಕಾಲಿಟ್ಟ ತಂದ ಇಡ ನಿನ್ ಹೆಸರ ನಿಮ್ ಪಪ್ಪನ್ ಹೆಸರ ಅತ್ಕ ಹಿಂಗ ರೈಟ್ ಮಾರ್ಕ್ ಬಿಡ್ಬೇಕಲ್ಲಿ
ಓಯ ಓಯ ಮತ್ತ
ಇಲ್ಲ ಮುಂದ
ಇಲ್ಲ ಇ ನ ಮುಖ್ಯಮಂತ್ರಿ ನಾ ಮುಖ್ಯಮಂತ್ರಿ ಆದಂತ ತಿಳ್ಕೋಕಿಂಗ್ ಕಾಲೇಜ್ ಕಡೆ ಬ ಹಾಸ್ಟೆಲ್ ಕಡೆ ಬಿಡು
ಇಲ್ಲ ಅದ ಅದು ಮುಂದೆ ಬಾಳ ಎಲ್ಪ್ ಆತದ ಯಾಕಂದ್ರ ಈ ಗೊರು ಎಲ್ರ ಹೊರಗಿರ್ತಾರ ಇಲ್ಲಿ ಹಾಸ್ಟೆಲ್ ನಾಗ ಇದ್ವಿ ಅಂತ ಹೇಳ್ತಾರ ಹಂಗ ಹಂಗ ಏನ್ ಪ್ರಾಬ್ಲಮ್ ಲ್ಲ ಈಗ ಸಪೋಸ್ ಹಾಸ್ಟೆಲ್ ನಾಗ ಇದ್ದ ಅಂತ ಅವ್ರ ತಾಯ್ತಂದಿ ತಾಯ್ತಂದಿ ನಂಬಿ ಕುಂತಿರ್ತಾರ
ಹ್ಮ್
ಏಲ್ಲ ಊರೆಲ್ಲ ತಿರಿಗಾಳಕ್ ಹೋಗಿರ್ತಾರ ಪ್ರವಾಸಕ್ ಹೋಗ ಅಲ್ಲಿ ಹೋಗ
ಹ್ಮ್ ಹೋಗಿರ್ತಾರಲ್ಲ ಕೆಲವೊಬ್ಬ್ರ ಎಲ್ಲ ಗೋವಾಕ್ಕೆಲ್ಲ
ಇರ್ತರ ಒಂತ ಇರ್ತಾರ
ಹ್
ಅಂತ ಟೈಮ್ ದಾಗ ಅವ್ರ ಮನಿಗ್ ಮೆಸೇಜ್ ಹೋಗ್ಬೇಕದು ಇಲ್ಲ ಇವತ್ತು ನಿಮ ನಿಮ್ ನಿಮ್ ಸ್ಟೂಡೆಂಟ್ ಅ ಆಬ್ಸೆಂಟ್ ಆದದಾರ ಮಧ್ಯಾಹ್ನ ಊಟಕ್ ಹೋಗಿಲ್ಲ ಅಂತಿಳ್ಕು ಊಟಗ ಅಂತ ಊಟಕ ಆಫ್ಟರ್ನೂನ್ ಲಂಚ ಹಪ್ಸೆಂಟಂತ ಹೋಗುತ್ತೆ ಮೆಸೇಜ ನಿಂಗ
ಕರ್ರಿ ನೋಡಿ ಹಿಂಗ್ ವಾವ್ ಬೆಸ್ಟ್ ಐಡಿಯಾ ಇದಲ್ಲ
ಮನ್ಯಕ್ ಕೇಳ್ಬೇಕ ಅವ್ರ ಫೋನ್ ಹಚ್ಚಿ ಮಧ್ಯಾನ ಊಟಕ್ಕೆ ಯಾಕ್ ಹೋಗಿಲ್ಲ ಅಂತೆ
ನಿಂಕಿರಬೇಕು ನೋಡು
ಆ ಸೆನ್ಸರ್ ಹಿಂಗ್ ಒಳ ಮೆಸ್ ಒಳಗ್ ಕಾಲಿಟ್ರೆ ಪ್ರೆಸೆಂಟ್ ಬಿಡ್ಬೇಕು ಹೊರ
ಹ್ಮ್ ಮೆಸ್ನೊಳಗ್ ಹಿಂಗ್ ಕಾ ಇಟ್ರಲ್ಲಾ ನಮ್ ಮನೆಗ್ ಒಂದ್ ಮೆಸೇಜ್ ಹೋಗ್ಬೇಕು ಈಕೆ ಊಟಕ್ ಹೋಗ್ಯಳಂತಿ
ನಿನಗೆ
ಹಿಂಗ ಮೆಸ್ನೊಳಿಗೆ ಹಿಂಗ್ ಕಾಲ್ ಇಟ್ಟ್ರ ಎಲ್ಲ ನಮ್ ಮನಿಗೆ ಮೆಸೇಜ್ ಹೋಗ್ಬೇಕು ಈಗ ಗಳಿಕಿ ನಾಷ್ಟಕ್ಕ ಹೇಳ ಹಿಂಗಂತ
ಮೆಸೇಜ್ ಹೋಗ್ಲಿಕ್ಕಿಲ್ಲ ಆಬ್ಸೆಂಟ್ ಇದ್ದಾರೆ ಅಷ್ಟೇ ಮೆಸೇಜ್ ಹೋಗ್ಬೇಕು ಹ್ಮ್
ಇದ್ ಚಲೋಅದ
ಇಗ ಮತ್ತ ಅವ್ರಿಗೆ ಓದ್ಲಕ್ಕ ಸ್ಟಡಿ ಹಾಲ್ ಅಂತ ಮಾಡ್ಸು
ನೀ ಒಂದಿನ್ ಸಲಿನ್ ಪಿ ಎಮ್ ಆಗ ಅಂದ್ರೆ ಏನ್ ಮಾಡ್ತಹೇಳು ಇದು ಕ್ವೆಷನ್ ನೀನ್ನ ಯಾರೇ ನೀವ್ ಒಂದಿನ್ ಸಲ ಪಿ ಎಂ ಆದಿ ಅನ್ರ ನೀ ಏನ್ ಮಾಡ್ತವ ಒಂದ ದಿನ ಇಪ್ಪತ್ನಾಲ್ಕು ವರ್ಷ
ಇಪ್ಪತ್ನಾಲ್ಕು ವರ್ಷ ಫಸ್ಟ್ ಅ ರೈತರ ಸಾಲ ಮನ್ನಾ ಮಾಡ್ತೀನಿ ಹ್ಮ ಹ್ಮ್ ಯಾಕಂದ್ರೆ ನಮಗೆ ಈ ಸಾಲ ಹೆಚ್ಚಿಗೆದಾಗುತ್ತೆ
ಹೂ ಮತ್ತ
ನಮ್ಮ ರೈತರು ಸಾಲ ಮನ್ನ ಮಾಡಿಸ್ತೀನಿ ಆಮೇಲೆ ಹಿಂಗ ಗೊತ್ತತ್ತಲ್ಲ ಹಿಂಗೆ ಬಡವರು ಯಾರು ಇರ್ತಾರಂತಿ ಒಂದೇ ದಿನ ರೈತರ್ ಸಾಲ ಮನ್ನಾ ಮಾಡ್ಬಿರೋದು ಮತ್ತು ಸರ್ಕಾರದ ಮೇಲೆ ಸಾಲ ಹ್ಮ ಆಯ್ತು ಎಲ್ಲ ರಕ್ಕ ರಾತ್
ಸೇವ್ ನೋಡೋಣ ಏನಿಲ್ಲಾ ಅಂದ ಒಬ್ರಿ ಒಬ್ರ ಇಪ್ಪತ್ ಲಾಕ್ ಇಪ್ಪ ಇಪ್ಪತ್ ಲಕ್ ಹಾಕ್ಬಳ ಜಾಸ್ತಿ ನು ಬೇರೆ ಬಾಹಳ ಜನ ಅದರ
ಹ್ಮ್ ಭಾರತದ ಜನಸಂಖ್ಯೆ ಅದು ಗೊತ್ತಾ ನಿಂಗ
ಎಷ್ಟೋ ಹದಲ್ಲ ಇಪ್ಪತ್ತು
ನಲ್ವತ್ತ ಏನ್ ಐವತ್ ಕೋಟಿ ನಲ್ವತ್ ಕೋಟಿ ಬರ್ಬೋದು
ಹಾಂಗಿಲ್ಲ ಒಂದ ದಿನ ಸಲ ಪಿ ಎಂ ಅದ್ರಿಯಲ್ಲ ನಮ್ ಕಲ್ಕೊರ ಊರ್ದವ್ರರು ಇಷ್ಟಿಲ್ಲ ಪಾ
ನಾನ್ ಪಿ ಎಂ ಬರ್ಬೇಕು ಅಲ್ಲಿ ಮೂರ್ ಮೆಂಬರ್ ಅಂತರ್ದಕ್ ಊರ್ ಸೆಲೆಕ್ಟ್ ಮಾಡ್ರ ಮೆಂಬರ್ ಅಂತರ ನಿಮ್
ಹಂಗಿಲ್ಲ ಬರಿ ಸ್ಟೂಡೆಂಟಿಗಾ ಸಲ್ಲ ಬರಿ ಯಾರಿಗೂ ಬ್ಯಾರೆ ಅಲ್ಲ ಎಲ್ಲ ಸ್ಟೂಡೆಂಟ್ ಗೋಳ ಯಾಕೆಂದಲ್ಲಾ ಎಲ್ಲಾ ಯಾರ ಮನಿಗಂದ ಬಕ್ಕಳ ಜನ ಆತರ ಹೆಚ್ಚಿಗೆ ಏನ್ ಬೇಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಈಗ ಎರಡೆಡುಯವ ಒಂದಂದು ಇಪ್ಪತ್ ಇಪ್ಪತ್ತು ಲಾಕ್ ಹಾಕ್ಬಿಡದು
ಇಪ್ಪತ್ ಇಪ್ಪತ್ ಲಾಕ್ ಅಲ್ಲಾ ಈ ಒಂದ ಅಂದ್ರ ಅವರು ಸಿಸಿಟಿವಿ ನೋಡ್ಕೆ ಹಾಕದಪ್ಪ
ಹ್ಮ್
ಯಾರ ಕಡಿಮೆ ಸಿಸಿವಿ ಇರ್ತದೆ ನೋಡು ಅವ್ರ ಹೆಚ್ಚಗ ರೊಕ್ಕ ಹಾಕುದ
ಹ್ಮ ಹಿಂಗೆ ಮಾಡಬೆಕ್ ಉಲ್ಟಾ ಮಾಡ್ಬೇಕು.
ಯಾಕಂದ್ರೆ ಅವರು ಮುಂದೆ ಓದ ಲಾಕ್ ಐ ರೂಪಾ ಕಡಿಮೆ ರೊಕ್ಕ ಬಂದು ಈಗಲ್ಲ ಟಾಪರ್ಗಳು ಟಾಪರ್ಗಳು ಟಾಪರ್ ಟಾಪರ್ ಅಂತ ಹಾರ್ಯಾಡತಾರ. ಹಾ ಕಡಿಮಿ ಸೀಜಮ್ಮ ಕಡಿಮ ವ ಪನ್ ಆ ಕಡಿಮ ಸಿ ಸಿ ಪಿ ಬೆನ ಹೆಚ್ಚಚಿ ಇಕ್ಕೆ ಹೆಚ್ಚ ರೊಕ್ಕ ಒಂದಂತ ಒಂದ
ಕರೆ ಅದೊಂದ ಎಲ್ಲಾದ್ರೂ ಸಾಲ ಎಷ್ಟ ಎಷ್ಟ ಇರ್ತದ ನೋಡ್ರಿ ಎಲ್ಲ
ಫೋನ್
ಹಲೋ
ಹಲೋ
ಇನೋ ಇನೇ ಎಷ್ಟ ಅವು ನಿಂದು
ಆಯ್ತಲ್ಲಾ ಮುಗದದ್ ಮತ್ತೆಲ್ಲಾ ಆರಾಮ್ ಇದೀರ ಹಂಗಾರ
ಹ್ಮ್ ಆರಾಮಿದವ
ಎಲ್ಲಾ ಗಂಡಾ, ಹೆಂಡತಿ, ಮಕ್ಕಳು,
ಹಾ ಅ ಏ ಮಕ್ಕಳು ಏನ್ ಚಲೋ ಅಲ್ದ್ರು ಎಲ್ಲ ಗಂಡಾ ಹೆಂಡ್ತಿ ರೋ ಚಲೋ ಇದೇವಿ ಬಿಡು
ಏನು ಅಂದಬಿಟ್ರ
ಏನ್ ಇಲ್ಲಾನು ಜಗಳಾನೇ ಆಡಂಗಿಲ್ಲ ಇನ್ನುತ್ತನ್ ನಾನು ಒಂದಿನಾನು ಸೀರಿಯಸ್ ಜಗಳ ಆಡಿಲ್ಲ
ಹ್ಮ
ಹ್ಮ್
ಬಾಯ್